ಹಲೋ..
ಹಲೋ.
ಹಾ ಹೇಳಿ ಮೇಡಮ್.
ಮನಮಕ್ಕ..
ಆರಾಮಿದೀ ನೀವ್ ಅರಾಮ್ದೀರಾ..
ಹದಾ..
ಊಟ ಆಯ್ತಾ
ಎಲ್ಲ ನೂರ
ಏನ್ ಮಾಡ್ತಾ್ದಾರ
ಏನ ಮಾಡತನ್
ಏನು
ಹೂ ಕಟ್ಟಾ ಕತ್ತಿನಿ.
ಓದ್ತಾ ಇದ್ದೀರಾ. ಹೂ ಕಟ್ತಾ ಇದೀರಾ.
ಏನೆಲ್ಲಾ ಹೊಸ ಹೊಸ ಟ್ಯಾಲೆಂಟ್ ಕಲಿತಾ ಇದೀರಾ.
ನಂಗದ ಮೊದ್ಲೆ ಬರ್ತಾದ್ರಿ ಹೂವಾ ಕಟ್ಟದ.
ಹ್ ವಿಡಿಯೋ ಕಾಲ್ ಬರ್ತದೆನ ಮತ್ತ್ ಹ್
ಹ್ಮ
ಹ್ಮ್ ಹೇಳಿ.
ಮೊದ್ಲೆ ಬರ್ತದ್ರೀ ನನ್ಗ್ ಹೂವ ಕಟ್ಟಾಕ್ಕ.
ನನಿಗ್ ಹೂವ ಕಟ್ಟಕ್ಕಾ. ನನ್ಗ್ ಹೂ ಕಟ್ಟಕ್ ಬರಲ್ಲ ಮೇಡಮ್.
ನನಗ್ ಬರ್ತದ್ರಿ ಮೊದ್ಲೆೇ.
ಹ್ ನೀವ್ ನೀವ್ ಎಲ್ಲಾ ಕಲ್ತಿದೀರಾ ಬಿಡ್ರಿ ಅದೀಕ್ಕೆ ಬರ್ತತ್ತ.
ನಾ ಕಲ್ತಿಲ್ಲ ರಿ ಒಬ್ಬೂರ ಕಟ್ಟದ್ ನೋಡಿ ನೋಡಿ ನೋಡಿ ನಂಗ ಅಭ್ಯಾಸ ಆಗೈತಿ.
ಏನ್ ನೋಡ್ ನೋಡ್ ಕಲ್ತ್ರಿ.
ಇನ್ನೊಬ್ರು ಕಟ್ಟದ್ ನೋಡಿ ನೋಡಿ ನೋಡಿರಿ.
ಹೌದಾ ಯಾರ್ ಕಟ್ತಾರೀ ಮನೇಲಿ ಇನ್ನೊಬ್ರು ನೋಡಕೆ.
ಬಾಜು ಮನಿ ಆಂಟಿ ಕಟ್ತಾರ.
ಹ್ಮ್ ಆಯ್ತು ಬಿಡ್ರಿ.
ಸನ್ಯಕಿ ಇದ್ದಾಗ ಅವ್ರ ಮನ್ಯಗೆ ಇರ್ತಿದ್ದರಿ ನಾ ಅವಾಗ ನೋಡಿ ನೋಡಿ ಕಲ್ತೀನ್ರಿ.
ಹೌದಾ ರೀ. ಆಯ್ತ್ರಿ.
ನೀವ್ ಎಲ್ಲಿಗ್ ಹೋಗಿಲ್ರಿ.
ಹಾ
ನೀವ್ ಎಲ್ಲಿಗ್ ಹೋಗಿಲ್ರಿ.
ಹಾ ಎಲ್ಲೂ ಹೋಗಿಲ್ಲಾರಿ.
ಎಲ್ಲಿ ಕಲಿಸಿಲೆನ್ರಿ ನಿಮ್ ಮನೆರ್.
ನಮ್ಮ್ ಮನ್ಯಾಗ ಎಲ್ಲಿ ಕೆಲ್ಸ ಇಲ್ಲಾರಿ.
ಹಾ
ಮತ್ತೆ ಊಟ ರೀ.
ಅದೆ ಆಗಿಲ್ರಿ ನಿಮ್ದ್ರಿ ಇಟತ್ನ್ಯಾಗ ಯಾರನ್ ಊಟ ಮಾಡ್ತಾರ ಏನ್ರಿ.
ನಾನ್ ಮಾಡ್ತೀನ್ರಿ ಏಳ್ ಗಂಟಾಗೆಲ್ಲಾ ಮನೇಲ್ ಇದ್ರೆ.
ನಾವ್ ಮಾಡಲ್ಲರಿ ಸ ಆರಕ್ ಏಳಕ್ ಮಾಡಲ್ರಿ ಎಂಟಕ್ ಮಾಡ್ತೇವ್ರಿ.
ಹೌದೇನ್ರಿ.
ನಿಮುಗ್ ಗೊತ್ತಿಲೆನ್ರಿ ಆರ್ ಗಂಟೆಗ ಊಟ ಮಾಡ್ಬಾದ್ರಿ.
ನೀವು ಮನೇಲಿ ಸಂಪು ಊಟ ಬಿಡ್ರಿ ನಿಮ್ಗೆ.
ಅಲ್ಲಾ ನಿಮಿಗ್ ಗೊತ್ತಿಲರಿ ಆರ್ ಗಂಟೆ ಊಟ ಮಾಡ್ಬಾರ್ದ ಅಂತ.
ಏ ಗೋತ್ರಿ ಆರ್ ಗಂಟೆಗ ಊಟ ಮಾಡ್ಬೋದ್ರಿ ಹಂಗ್ ಹಂಗೇನಿಲ್ಲ ಆರೂವರೆ ಏಳ್ ಗಂಟೆಗ ಮಾಡ್ಬೇಕ್ರಿ ಊಟ.
ಆರ್ ಗಂಟೆಕ್ ಮಾಡ್ಬಾರದ್ರಿ ಯಾಕಂತ ನಮ್ಗೊತ್ತದ ಕೇಳ್ರಿ.
ಆರು ಗಂಟೆಗೆ ಸಂಜೆ ಟೈಮ ಅಲ್ ರರಿ ಮಾಡಬಾರ್ದು
ಅಲ್ಲರಿ ಅದಕ ಅಲ್ಲರಿ.
ಮತ್ತೇನ್ರಿ.
ಮಾಡಿಲ್ಲ.
ಹಾ ಏನ್ರಿ.
ಎಸ್ಟ ಗಂಟೆಗ್
ಕೆಳಸಿಲ್ರಿ.
ನಿಮ್ ಮನ್ಯಾಗ ಇಲ್ಲೆನ್ರಿ ನಿಮ್ ಅಜ್ಜಿ ತಾತ.
ನಮ್ ಅಜ್ಜಿತಾತ ಅಜ್ಜಿ ಇದ್ದಾರೀ ಮನೇಲಿ.
ಅತ್ತಲ್ಲ
ಹು ರಿ
ರಥ ಎಲ್ಲಿರಿ
ತಾತ ಇಲ್ಲಾರಿ ತಾತ ತಿರ್ಕೊಬಿಟ್ಟಾರ್ರಿ
ಮ್ಯಾಲ ದೇವ್ರ ಆರ್ ಗಂಟೆ ಕರೆಕ್ಟ್ ಆಗ ಊಟ ಕೊಡ್ತಾನನ್ರಿ
ಯಾರು ಹೇಳಿದ್ದು
ಇ ಮಾಡಿರಿ
ಹೌದೇನ್ರಿ
ಅವೇನ್ರ ಅಕಸ್ಮಾತ್ ಆಗಿ ಆರು ಗಂಟೆ ಚೆನ್ನಾಗಿದ್ದವರು ನಾವೇನಾದ್ಯಾ ಊಟ ಮಾಡಿದ್ರೆ ಅವ್ರಗ್ ಊಟ ಕೊಡಲ್ಲ ಅಂತ್ ಯಾವತ್ತಿನ ದಿನ
ಅಯ್ಯ ಅವ್ರು ಉಪಾಸನ ಇರ್ಲಿ ಬಿಡ್ರಿ ನ್ ಊಟ ಮಾಡಾದ್ರೆ ಏನ್ ಮಾಡ್ತ
ಹಂಗಾಗಿ ನಮ್ಮ್ ಮನೆ ಆರ್ ಗಂಟೆ ಕೊಡ ಬಿಡನ್ಯ
ಮತ ಸಂವತ್ಸರ
ಹ ರೀ
ಮತ್ತೆ ಹೇಳಿ ಏನಾದ್ಯ ಸಮಾಚಾರ ಅಂತ ಕ್ರಾಫ್ಟ್ ಎಲ್ಲ ಚೆನ್ನಾಗ್ ಮಾಡ ದರ
ಅಡ್ಡೇ ಮಾಡ್ಕೊಂಡ್ ಕುತೇವಿ ಅವ್ರಿಗೆ ಒ ಬ ಇಲ್ಲ ರೀ ಬಿಟ್ಟಿದರಿಷ್ಟೋ ಹೆಚ್ಚದ
ಚೆನ್ನಾಗಿದೆ ನೈಸ್ ಕ್ರಾಫ್ಟ ಇನ್ನುೂ ಟ್ರೈ ಮಾಡ್ತಾ್ರಿ
ಹ್ಮ
ನಮ್ಗೆ ಆತರ ಟ್ಯಾಲೆಂಟ್ಸ್ ಎಲ್ಲ ಇಲ್ಲ ಕಡಿಮೆ ಯಾವಾಗಾದ್ರೂ ಫ್ರೀಜ. ಟಬಲ್ ಇದ್ದಾಗೆಲ್ಲ ನಾವು ಸ್ವಲ್ಪ ಸ್ವಲ್ಪ ಮಾಡ್ತೀವ್ರಿ.
ಬ ಯಾರಿಗ ಇಷ್ಟ ಅಲ್ಲಿಿಲ್ಲ ರೀಗೆ.
ಹೌದಾ.
ಹ್ಮ.
ಪರವಾಗಿಲ್ಲ ಟ್ರೈ ಮಾಡಿದ್ರಲ್ಲ.
ಚಂದಾಗ್ಯದ್ರಿ ಎಲ್ಲರಿೂ ಚಂದಾಗಿ ಬಂದವ್ರಿ ನನಗ್ ಮುಂದ. ಇಲ್ಲಿ ಚೆನ್ನಾಗಿ ನನಗೆತನೆ.
ಚೆನ್ನಾಗಿದೆ ಹೇನಿಲ್ಲ.
ನೀವು.
ಇನ್ನುೂ ಮಾಡಿ ಬೇರೆ.
ಅಲ್ಲ ನಿಮಗೆಿನ್ ಗೊತ್ರಿ.
ಹೆಂಗ್ ಗೊತ್ತಂದ್ರ ಹಂಗೇರಿ ನಾವೆಲ್ಲಾ ತಿಳ್ಕೊಂಬಿಡ್ತೀವಿ. ಸಿಕ್ಸ್ತ್ ಸೆಂರಿ ನನಗಿರೋದು.
ನಿಮ್ ಗೊತ್ತಾಗ್ಲಿಲ್ಲ ನೀವ ತಳ್ಳಿಗ ಇದ್ದಾಗ ನ ತಪ್ಪಾತೀಿನಂತೆ.
ಗೊತ್ತಾಗ್ತತ್ರಿ ನೀನುಸ ನೀವ್ ತಳಗಿದ್ದೀರಾ.
ಒನ್ನರಿ.
ಮತ್ತೆ ಹೆಂಗ್ರೀ ಹೇಳದು.
ನೀ ಎಪ್ಪತ್ತೈದು ಕೆಜಿಂಟ.
ಎಷ್ಟು.
ಎಪ್ಪತ್ತೈದು.
ಹ್ಮ್.
ಅಷ್ಟು ನೀವ ಇಲ್ಲ ಅನ್ಸತ್ ಬಿಡ್ರಿ ಮಾತಾಡೋದು್ ನೋಡಿದ್ರಿ.
ರಿ ಕರೆನೇ ಎಪ್ಪತ್ತೈದುನ ಈಗ ಎಪ್ಪತ್ತೆರಡು ಪನೆ. ನಾ ವೈಟ್ ಲಾಸ್ ಆಗಕ್ಕ ಡ್ರೈ ಫ್ರೂಟ್ ತಿನಕತೀನಿ ರೀ
ಹೌದೇನ್ರಿ ಯಾವ್ಯಾವ ತಿಂತಿದೀರಾ ಡ್ರೈ ಫ್ರೂಟ್ಸ್
ಹಾ ಏನಂತಾರೆ ಗೂಡಂಬಿ.
ಹ್ಮ್.
ಮತ್ತೆ ಏನಂತಾರೆ ಕನ್ನಡದಾಗ
ಯಾವುದಕ್ಕೆ.
ಮಲ್ನಾಟ್ಟ ಲ್ನಾಟ.
ವಾಲ್ನಟ್ ಇದು ಬ್ರೇನ್ ಇಂದು.
ಕಿಸ್ಮ ಅದ ಮಾಡತ.
ಕಿಸ್ಮಶಕ್ಕೆ ಒಣದ ರಾಕ್ಷಕ್ಷಿ.
ಹದೇ.
ಹ್ಮ ಬಲ್ಸ ನ.
ಇತ್ತ ಹ್ಮ. ಹ್ಮ್ ಅದ. ಹ್ಮ ಹ. ಇಲ್ಲ ನೈಟ್ ನನ ಆ. ಮಾರ್ಂಗ ಮ ಕುಳದ ಹಾಕೊಂಡು ಶೇಕ್ ಮಾಡಿ ಕುಡಿಬಿಟ್ರಿ.
ಹೌದ್ರಿ ಕುಡೀರಿ ಕುಡ್ರರಿ. ಮಾರ್ನ್ಗ್ ಒಂದು ಬಾಳೆಹಣ್ಣ ಹಾಕಿ ಮ ಚ. ಮಾಡ್ಕೊಂಡು ಕುಡಿಬೇಕ್ರೀ.
ಅದು ವೈಟ್ ಗೈನ್ ಆಗ್ತದ್ರಿ
ಹೂ ರಿ ಅದೆ ಹೇಳಿದ್ದು ವೈಟ್ ಗೇನ್ ಆಗುತ್ತೆ
ಹ್ಞ
ಇಲ್ಲ ರೀ ನೀವು ವೈಟ್ ಗೈನ್ ಮಾಡಕ್ ಟ್ರೈ ಮಾಡ್
ಇಲ್ಲಾ ರೀ ಬೇಟ್ಗ ಇಷ್ಟ ಇರಬಾರು ಕೆಲಸ ಆಯತದೆ
ಹಾ
ಹ ಹತ ಕ ಹ್ಮ ಎಲ್ಲ ಆತ ಕಂಡಪತನ
ಯಾವಾಗಿಂದ ಇದ್ರಿ ಇದಿರರಿ ನೀವ್ ಎಪ್ಪತ್ತೈದ ಕೆಜಿ
ನಾನು ಒಂಬತ್ತೇ ಗ್ಲಾಸ್ ಗೆ ಬರೋನ ಅದಿನ ತಂಬ
ಹೌದೇನ್ರೀ
ನ ಸಿದ್ದಾಗ ಲಾಕ್ಡೌನ್ ಇತ್ರಿ
ಹಾ ನಾ ತಿನ್ಂತೀನಿ ದಪ್ಪ ಆಗ್ಬಿಟ್ರಿ
ಹ್ಮ್
ಹಂಗೆ ತಳ್ಳಗ್ ಆಗ್ತಿರ್ ಬಿಡ್ರಿ ನೀವೇನ್ ಎಕ್ಸಸೈಸ್ ಮಾಡದ ಏನ್ ಬೇಡ
ನಾ ಇ ಮನಲಿಡನ ಮರ
ಹ್ಮ್
ನೀವುಡಾಕ್
ತವು
ಡಾಕ್ಟರ್ ಅನ್ಕೊಂತೇನೆ
ಹೌದ್ರಿ ನಾವು ಡಾಕ್ಟರ್ ಮತ್ತೆ
ಪಾಪರಿ ಡಾಕ್ಟರ್ಸ್ಡೇರಿ
ಥ್ಯಾಂಕ್ ಯು ಸೋ ಮಚ್
ಇಸ್ಟೊ ತನ ಹೇಳದ್ನಲ್ರಿ ನಾನ್ ಮಾರ್ನಿಂಗ್ ನೆನೆ ಇಟ್ಟು ನ ನೈಟ್ ನೆನೆ ಇಟ್ಟು ಕುಡಿತೀನ ಅಂತ ಹೇಳಿ ಅದೆಲ್ಲ ವೈಟ್ ಗೆನ್ ಗ್ ಇರದು
ಗೊತ್ತು ವೈಟ್ಗೆನೆ
ಮತ್ತೆ ವೇಟ್ ಲಾಸ್ಗಂತ ಹೇಳಿದ್ರೆ ನೀವೂ ಏನು ಕೇಳಲಗಿರ
ಅಲ್ಲರೀ ನೀವ್ ವೇಟ್ ಇಲ್ವಲ್ರರಿ ನನಗು ಗೊತ್ತ್ರಿ ನೀವ್ ವೇಟ್ ಇಲ್ಲ ತಳ್ಳಗಿದೀರಾ ಎಪ್ಪತ್ ಎಪ್ಪತ್ ಕೆಜಿಇಲ್ಲಾ ಅಂತ ಅದಕ್ಕೆ ರೀ ನೀವೇ ಮನ್ಯುಪ್ಲೇಟ್ ಮಾಡಿ ಮಾತಾಡ್ರ ನಾವ್ ಮಾತಾಡ್ಬಡ್ತಾರೀ ಅದಕ್ಕೆ ನಾನು ಹಂಗೆ ಹೇಳ್ದೆ ರಿ ಹ
ನೀವ್ ಸಿಕ್ಷ್ಸೆಂಸು ಕೇಳ್ರಿ ನಾವ್ ಎಷ್ಟು ಇರ್ಬೋದು ಅಂತ ಕರೆಕ್ಟ್ ಎಕ್ಸಾಕ್ಟ್ ಆಗಿ ಹೇಳ್ರಿ
ಎಕ್ಸಾಕ್ಟ್ ಆಗಂತ ಹೇಳಕ್ ಆಗಲ್ಲ ಅರೌಂಡ್ ನಿಯರ್ ಹೇಳ್ತವ್ರಿ
ಎಏಡ್ ನೀರ್ ಐನರ್
ಒನ್ ಫೋಟ್ಟಿ ಫಾಟ್ಟಿ ಫೋರ್ಟಿ ಟು ಬೊತ್ ಇದ್ವಿ
ಫಟಿ ಫೈ ಏನ್ ರಿ ಫಟಿ ಫೈ
ಫರ್ಟಿ ಫೈವ್ ಹು ಓಕೆ ಬಟ್ಟು ನಿಯರ್ ಅಲ್ಲಿಗೆ ಹೇಳಿದ್ದೀನಲ್ಲ
ಗೆ ಶಿಕ್ಷೆ ಇರ್ಬೇಕಿ ನಿಮಗೆ
ಹಾ ಫರ್ಟಿ ಟೂ ಅಂದೆ
ದೂರ ಇರಿ ನೀವು ಅದಕ್ಕೆ
ಮತ್ತೆ ಏನು ಸಮಾಚಾರ
ಡ್ರಿ ವೈಟ್ ಕಲರ್ ಗ್ರೀನ್ ಕಲರ್ ಸೇರ್ಸಿ ಏನು ಮಾಡಿನ್ರಿ
ಹ್ಮೂ
ಕಣ್ಣಿಗ್ ಏನೊ ಒಂತರ ತಂಪಾಗಿ ಎಂತತದ್ರಿ ಅದ್ ನೋಡ ಅದ್ ನೋಡ್ಕೊಂಡ್ ಕುಡ್ಬೇಕಂತ ಅದ್ರಿಅದು
ನ್ಯೂಸ್ ಪೇಪರ್ ಇಂದ ಏನಾಕ್ಕಾದ್ರು ಯೂಸ್ ಆಗುತೆ
ಮಡರಿ
ಆ ಅಂದರೆ ಕ್ಲೋಸ್ ಅಂಡ್ ಓಪನ್ ಬಾಕ್ಸ್ ಮಾಡ್ಬೋದು ಪೇಪರ್ ಇಂದ ಪೇಪರ್ ಕ್ರಾಫ್ಟ್ ಅದನ್ ಮಾಡಿದ್ರೆ ಏನ್ಕ ಯೂಸ್ ಆಗುತ್ತೆ ಬ
ಅಲ್ರಿ ಬಾಡಿಗೆ ಆಗ್ತೀನಿಗ ಹೋಗಿ
ಹ್ಮ ಹಾಕ್ರರಿ ಹಾಕ್ರರಿ ಇದ ಯಾವ್ದ ಸಣ್ಣ ಹುಡುಗಿ ಮಾಡ್ಯತ್ ಅನ್ಕೊತಾರರಿ
ಎಷ್ಟ ಚಂದಾಗಿದೆ ನೀವು ಕಡಕ್ರಿಯಲ್ ಆಗ ನೋದ್ರೆ ಎಲ್ಲಿಂದ ತಗೊಂಬಂದಿರ ಅಂಗಡಿಯಿಂದ ಅನ್ಸತದ್ರಿ ಯಾಕಂದ್ರೆ. ಸ್ಟೋನ್ ಎಲ್ಲ ಹಚ್ಚಿ ಇಟ್ಟು ಬಿಟ್ಟಿದ್ದೆ ನಾನೀಗ
ಹೌದನ್ರಿ.
ಹ ಫುಲ್ ಸ್ಟೋನ್ ಇಂದ ಕವರ್ ಮಾಡ್ಬಿಟ್ಟನ್ರಿ. ಅದ ಎಲ್ಲೋ ಹೊರಗಿಂದ ನೀವು ಕಾಸ್ಟ್ಲಿ ದುಡ್ಡಿ ಕಂಡೀರಿ ಅನ್ಕೊಂಡ್ರಿ.
ಹೌದನ್ ರೀ
ಎಲ್ಲ ಅತಿದ್ರಿ ಅಡಿಗೆಲ್ಲಾರ ಹಾಕ್ರ ಬಾಳ ಹೋಗ್ತ. ನೀ ಒಂದ್ ರೆಡ್ ಕಲರ್ ಮಾಡಿನ್ ರಡ್ ಕಲರ್ ಮಾಡಿದ್ ನೋಡ್ರೆ ಚಿಕ್ಕ ಹುಡುಗರು ಯಾವ್ದೋ ಮಾಡೋದ ಅ ಅದು ತಿಕ್ಸ್ರಿ.
ಹೌದೇನ್ರಿ. ಆಯ್ತಾಯ್ತ್ರಿ
ಇವಾಗ ಕಾಲ್ ನಾನೇ ಮಾಡಿದ್ನಲ್ ನೀ ನಾನೇ ಮಾಡಿದ್ದನಲ್ರರಿ ಕಾಲು
ಹೌದ್ರೌದ್ರಿ ನೀವೇ ಮಾಡಿದ್ರಿ
ನಾನನ್ ಹೇಳಳ್ತನೆ
ಹಾ ಸರಿ ರೀ ಬಾಯ್ರರಿ ಆಮೇಲೆ ನ್ ಮಾಡ್ತನ್ರಿ
ಹ ಸರಿ
ಓಕೆ ರೀ